ಕೇಳ್ಸ್ತಾ ಇಲ್ವಾ.
ಹಾ ಕೆಲಸತ್ಯತೆ.
ಹ್ಮ್ ಸ್ವಲ್ಪ ಜೋರಾಗಿ ಮಾತಾಡು ಹಲ್ಲೋ ಕೇಳಿಸತೈತಿ ಹೇಳು ಹೇಳು? ..
ಹಾಯ್ ಎಂಗೈತೆ ಸ್ಕೂಲ್ ಎಲ್ಲಾ? ..
ಏ ಸ್ಕೂಲ್ಗೇನು ಸ್ಕೂಲ್ ತಾರಾನೇ ಐತೆ ಚೆನ್ನಾಗೇ ಐತೆ! .. ಊಟದು ಏನೂ ತೊಂದರೆ ಇಲ್ಲ ಊಟ ಏನು ಆರಾಮಾಗಿ ಇದೇ ಟೈಮ್. ..
ಏನು ತಿಂಡಿ. .
ಬೆಳಗ್ಗೆ ಇವತ್ತು ಉಪ್ಪಿಟ್ ಮಾಡಿದ್ರಮ್ಮ ನಾನು ತಿಂದಿಲ್ಲ ಮಾಮೂಲಿ ನಮ್ಮ ಪಿಜಿಯಲ್ಲಿ ಇದ್ದಂಗೆ ಇತ್ತು. .. ಹ್ಮ್. ... ನನಗೆ ಅದಕ್ಕೆ ಚಟ್ನಿ ಏನೋ ವಡೆ ಮಾಡಿದ್ರು ಹ ವಡೆ ತಿಂದೆ ಸ್ವಲ್ಪ. .. ಹಾ ಒಂದು ಸ್ವಲ್ಪ ಸ್ವಲ್ಪ ಉಪ್ಪಿಟ್ ತಿಂದುವಿ ಇನ್ನೇನ್ ಹನ್ನೆರಡು ಹತ್ತು ಹನ್ನೆರಡು ವರೆ. .. ಹೊರಗೆ ಊಟ ಚಿಂತೆ ಇಲ್ಲ! ಊಟದೇ ಸಮಸ್ಯೆ ಇಲ್ಲ ಹ್ಮ್. ... ಮಧ್ಯಾಹ್ನ ಊಟ ಏನಂದ್ರೆ? .. ಅನ್ನ ಚಪಾತಿ ಒಂದು ಮೂರು ನಾಲ್ಕು. . ಲೈಕ್ ಟೈಪು ಪಲ್ಯ. ..
ಹ್ಮ್. ..
ಹು ಏನು ಊಟದ್ದೇ ಏನು ಸಮಸ್ಯೆ ಇಲ್ಲಪ್ಪ! ನನಗೆ ಊಟದು ನಾನು ತಿನ್ನೋದೇ ಗೊತ್ತಲ್ಲ ಕಡಿಮೆ. .. ಹೂ ಇನ್ನೇನಂದ್ರೆ ಅವನು ಕೆಲವೊಬ್ಬರು ಹೊಸಬರು ಇರುತ್ತಾರೆಲ್ಲಾ? .. ಅವರು ಜೊತೆ. .. ಮತ್ತೆ ಅಡ್ಜಸ್ಟ್ ಆಗ್ಬೇಕಲ್ಲ ಅದು ಇನ್ನು ಒಂದು ಅಂದ್ರೆ ನೀರಿಲ್ಲದೆ ತುಂಬ ಸಮಸ್ಯೆ. .. ಎಇಇ ಏನೋ ಒಂದು! .. ಅದೇ ಇವರು ಎಷ್ಟು ಬೋರ್ವೆಲ್ ಆಯ್ತೇ ಏನೋ ಯಾರಿಗೆ ಗೊತ್ತು ಸುಮ್ಮನೆ ಅಕಾಮಿಡೇಶಷನ್ ಅಂತೇ? .. ಕೊಡ್ಸೋರುಷ್ಟೇ ವಾಶ್ರೂಮಲ್ಲಿ ಒಂದೊಂದ್ಸಲ ಬೆಳಗ್ಗೆ ಆರು ಗಂಟೆ ಮೇಲೆ ನೀರೇ ಬರಲ್ಲ! ..
ಓ ಹಂಗೆಲ್ಲಾ ಇದ್ರೆ ಕಷ್ಟ ಅಲ್ವಾ? ..
ಹೂ ಅದಕ್ಕೆ? .. ಬಟ್ಟೆ ವಾಶ್ ಮಾಡ್ಕೊಳೋಕ್ಕೆ! ಸಪ್ರೇಟ್ ಏನಿಲ್ಲ ಆ ವಾಶ್ರೂಮಲ್ಲೇ ಮಾಡ್ಕೋಬೇಕಂತಂದು ನನಗ ಇರು. .. ಹೂ ಎಷ್ಟು? ..
ಸೊ ವಾಶ್ರೂಮ್ ಅಲ್ಲಿ ಇರಿಟೇಷನ್ ಆಗ್ಬಿಡುತ್ತೆ ಅಕ್ಕಾ? ..
ಅದು ಅದೆ ಎರಡು ಸಮಸ್ಯೆ ನೋಡು ನನಗೆ ಹೇಗಿರೋದು! . ಅದೇ ನನ್ಗೆ ತುಂಬ ಇಷ್ಟಪಡೋದು ಅದೆರಡೇ ಈಗೆ ಕಷ್ಟ ಆಗ್ಬಿಟ್ಟೈತೆ! ..
ವಶ್ರೂಮಾಲಿ ಸ್ವಲ್ಪ ಕಷ್ಟ. ..
ಹ್ಮ್ ಸ್ವಲ್ಪನೇನೋ ಅದು! ಚಿಕ್ಕದು ಒಳೆ ಸ್ಕ್ವೇರ್ ತರ ಐತೆ. . ಅದರಲ್ಲಿ ನನಗೆ ಮೊದ್ಲೇ! ನಂಗೆ ಅಲ್ಲಿ ಇಷ್ಟವಾಗಲ್ಲ ನಂಗೆ ಅಲ್ಲಿ ವಾಶ್ ಮಾಡೋದು. .. ಹ್ಮ್ ಹ ಆ ಆಥರ? .. ಹಾಕಿ ಏನಪ್ಪಾ ಈ ಸಮಸ್ಯೆಗೆ ಪರಿಹಾರ ಅಂತ ಯೋಚನೆ ಮಾಡ್ತಾ ಇದ್ದೀನಿ. .. ಅದೊಂದು ಆಮೇಲೆ ಟೈಮ್ ಬೇರೆ ಹೆಂಗ್ ಗೊತ್ತಾ ಹ್ಹಾ ..
ಖಂಡಯ್ಯ ಹೋಗ್ಬೇಕು. ..
ಅದೇ ಅದೇ ಟೈಮ್ ಏನು ಗೊತ್ತಾ ಮಾರ್ನಿಂಗು? .. ಎಂಟು ಇಪ್ಪತ್ತರೊಳಗಡೆ ಬಯೋಮೆಟ್ರಿಕ್ ಕೊಡಬೇಕು. ..
ವೈನ್. ..
ಹ್ಮ್ ಹ್ಮ್ ಎಂಟು ಇಪ್ಪತ್ತರೊಳಗಡೆ ಕೊಟ್ರೆ ಸಾಯಂಕ. .. ಕಾಲನು ನಾಲ್ಕು ಐವತ್ತಕ್ಕೆ. ..
ಹ್ಮ್. ..
ಆ ಬಿಟ್ಟರೆ ಆಮೇಲೆ ಆರೂವರೆಗೆ. .. ಒಂದೊಂದ್ಸರಿ ಸಂಜೆ ಕ್ಲಾಸ್ ಇರುತ್ತೆ ಒಂದೊಂದ್ಸರಿ ಏನು? .. ಒಂದೊಂದು ದಿನ ಇರಲ್ಲ ಇನ್ನು? .. ಒಂದು ವಾರದಲ್ಲಿ ಆರು ದಿನದಲ್ಲಿ ಏನಿಲ್ಲ ಅಂದರೂ ಒಂದು ನಾಲ್ಕು ದಿನ ಆದರೂ ಇರುತ್ತೆ. ..
ಹಾ
ಅದು ಹಿಂಗೆ ಅವಾಗ ಆರೂವರೆಯಿಂದ ಅವ ಏಳು ಮುಕ್ಕಾಲು ಆಮೇಲೆ ಎಂಟು ಕಾಲ ಆದ್ರೆ ಇಲ್ಲ ಐತೆ ಇನ್ನ ಏನೋ ಮೀಟಿಂಗ್ ಐತೆ ಅಂತ ಕೂರ್ಸ್ಕೊಂಡವ್ರ ನನ್ನ ಕಾಲ ನೋಯತವ ನಂಗ ಸುಮ್ ಕೂ ಕಳೋದು ಅಂದ್ರೆ ಆಗಲ್ಲ.
ಹಾ
ಮೀಟಿಂಗ ಐ ಮ ಅಂತ ನಾಕೋವರೆವರ್ಗು ಹೋಗಂಗಿಲ್ಲ ಅಂತ ಕೂತ್ಕೊಂಡ ಎಲ್ಲಾ ಕೂತಿದ್ದಾರೆ.
ಹಾ
ನಾನ ಈ ಕಡೆ ಪಕ್ಕದ ರೂಮಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಮತ್ತ ಯಾರ್ ಕುತ್ಕೊತಾರ ಅಲ್ಲಿ ಎರಡ ಗಂಟೆ ಮೂರ್ ಗಂಟೆ ಹೊತ್ತು. ಹ್ಮ ಅದೇ ಮತ್ತೆ ಹ ಆತ್ತರ ಮತ್ತೆ ಅದು ಪ ಫಸ್ಟ್ ಸ್ಲ್ಯಾಟ್ ಅಂತ ಬರುತ್ತೆ ಆಮೇಲ ಎರಡನೇದು. ಎಂಟು ಕಾಲಿಂದ ಹ್ಮ ಒಂಬತ್ತು ಕಾಲ ಹತ್ತು ಗಂಟೆ ಆಗುತ್ತೆ ಅನ್ಕು ಒಂಬತ್ತುವರೆ ಕಾಲು ಹತ್ತ ಗಂಟೆ ಸಂಜೆ.
ಹಾ
ಆವಾಗಬಿಟ್ರೆ ಮಧ್ಯ್ಯದಲ್ಲಿ ಇದಿರುತ್ತೆ ಊಟದ್ದು. ಊಟದೊಂದ ಅರ್ಧ ಗಂಟೆ.
ಇವತ್ತ ಸ್ಯಾಟರ್ಡೇ ಸ್ಟೂಡೆಂಟ್ಸ್ ಆಫ ಆಫ್ಡೇನಾ.
ಹ್ಮ ಅವರು ಕೆಲವರು ಬಂದಿದ್ರು ಹೋದ್ರು ಇವಾಗೆಲ್ಲ ಹನ್ನೆರಡೂವರೆಗೆ ಟೀಚರ್ಸನ ಮಾತ್ರ ಹಾಕೊಂದ ಕೂರಿಸ್ತಾವ್ರ ಇಲ್ಲಿೇವೇನೋ ಮೀಟಿಂಗ್ ಐತೆ ಮೀಟಿಂಗ್ ಐತೆ ಅಂತ.
ಆದ್ರೆ ನಿಮ್
ಗೊತ್ತಿಲ್ಲ. ಹಾ ಹಾ ಪೂರ್ತಿನೇ ಹ್ಮ ಹ್ಮ ಆಥರ
ಹ್ಮ. ಏ ಎ ಅಂದ್ರೆ ಒಂದ ಅಡ್ವಾಂಟೇಜ್ ಅಂತಂದ್ರೆ ಊಟ ಅದೇನು ಪ್ರಾಬ್ಲಮ್ ಇಲ್ಲ ಮತ್ತೆ ಫುಡ್ ಅಂಡ್ ಅಕಮಡೇಶನ್ ದ ಇರುತ್ತೆ.
ಅದೇ ಅಕಾಮಿಡೇಶನ್ ಅಲ್ಲಿ ಅದೊಂದೇ ನಮಗ ಸಮಸ್ಯೆ ಆಗಿರೋದ ಈಗ. ತೊಳ್ಕೊಳಕ್ಕೆ ಹ್ಮ ನೀರು. ಹ್ಮ ನೀರ ನೀರೊಂದ ಚೆನ್ನಾಗಿದ್ದು ತೊಳಿಯೋದಕ್ಕೆ ನೀರ ಒಂದ ಬಿದ್ಬಿಟ್ಟು ತೊಳಿಯೋದಕ್ಕೆ ಎಲ್ಲಾದ್ರು ಹೊರ್ಗಡೆ ಇದ್ದಿದೆ. ಎ ಆರಾಮಾಗಿ ಮಾಡ್ಕೋಬೊದಾಗಿತ್ತು. ಎಲ್ಲೂ ಇಲ್ವಂತೆ ಅದ ಹೆಂಗ ಪಾಲನೆ ಮಾಡೋದು ವಾಶ್ರೂಮಲ್ಲಿ ಅದು ನಂಗ ತುಂಬಾ ಕಷ್ಟನೇ ಹ್ಮ. ಅದು ನಾನ್ ಆ ಸಮಸ್ಯೆಗಳಲ್ಲಿ ನಾನ್ ತಲೆನೋವ ಹತ್ತಸ್ಕೊಂಡಿದ್ರೆ ಅವ್ಳು ನಿನ್ ಫ್ರೆಂಡು ರಂಜು ನಾವ ಅಕ್ಕ ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವಕ್ಕ ನೇತ್ರನೇ ಹೆಚ್ಚು ನಾನೇನ ಹೆಚ್ಚಲ್ಲ. ನಂಗ ಹೆಂಗಂತಳ ಗೊತ್ತಾ ನೇತ್ರ ಫೋನ್ ಮಾತ್ರ ಮಾಡ್ತ ತ್ತೀರ ನನ್ನ ಫೋನಿಗ ಮಾಡಕ್ಕ ನಿಮ್ಗ ಟೈಮ್ ಇರಲ್ವಾ ಅಂತ ಕೇಳ್ತಾಳಲ್ಲ ಏನ ಆನ್ಸರ್ ಮಾಡ ಲ್ಲಿ ನಾನಿದಕ್ಕೆ ಹ್ಮ
ಹ್ಮ ಹೆಂಗ ಹೆಂಗ ಕ್ರಾಸ್ ಕ್ವಶನ್ ಕೇಳ್ತಳೆ ನಾನ ಹಂಗ ಕೇಳಿದ್ರೆ ಪ್ರಶ್ನೆ ನಾನ ಹೆಂಗ ಆನ್ಸರ್ ಮಾಡಲಿ. ನನ್ನ ಸಮಸ್ಯೆಗಳೇ ನಾನ ಒತ್ಕೊಂಡ ತಿರ್ಬೇಕಾಗ್ದೆ ಸುಮ್ಮನೆ ಇದ್ದೀನಿ. ಎಲ್ಲಾ ಹಿಂಗೆ ಎಲ್ಲಾ ಫುಲ್ಲ ಯಾರಿಗಾದ್ರೆ ಆಗ್ಲಿ ಹೇಳಕ್ ಆಯ್ತದ ಹೇಳ್ ನೋಡೋಣ.
ಹಾ ಅದೇ? ..
ಹ್ಮ್ ಮತ್ತೆ ಅರ್ಥ ಮಾಡ್ಕೊಬೇಕು ಮನುಷ್ಯನು ಹ್ಮ್ ಬೀಡಾ ಬಿಡಕ್? .. ಅಕ್ಕ ನಿಮ್ಗೆ ಅವ್ರ ಹತ್ರ ಮಾತಾಡಕ್ ಟೈಮ್ ಇರ್ತಿದೆ! ನಮ್ಮ ಹತ್ರ ಮಾತಾಡಕ್ಂ ಟೈಮ್ ಇರುತ್ತೆ ಅಂತಳಲ್ಲ? ..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
ಹ್ಮ್ ಆ ಸ್ವಲ್ಪ ಮನುಷ್ಯನ! ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಂದ್ಮೇಲೆ? .. ಸ್ವಲ್ಪ ಅರ್ಥ ಮಾಡ್ಕೋಬೇಕು? .. ಆಮೇಲೆ ಸಮಸ್ಯೆ ಏನಿರುತ್ತೋ ಎಲ್ಲೋಗಿರ್ತಾರೋ ಏನಾಗಿರುತ್ತೋ! ಅವ್ರು ಹೆಂಗೆ ಅಡ್ಜಸ್ಟ್ ಆಗ್ತಾರೋ? .. ಅದೆಲ್ಲ ಥಿಂಕ್ ಮಾಡ್ಬೇಕು ತಾನೆ? .. ಯೋಚನೆನ ಮಾಡೋಂಗಿಲ್ಲ ಚಿಕ್ಕ ಮಕ್ಳ ತರ ಯೋಚನೆ ಮಾಡ್ತಾಳೆ! ಪಟ್ ಅಂತ ಕಾಲ್ ಕಟ್ ಮಾಡು. .. ನೆನ್ನೆನೋ ಮೊನ್ನೆ ಮಾಡವ್ಳೆ ನಾನು. .. ಎಂಟು ಕಾಲಕ್ಕೆ ನನಗೆ ಇದಕ್ಕೆ ಹೋಗ್ಬೇಕಿತ್ತು ಸೆಕಂಡ್ ಸ್ಲ್ಯಾಟ್ ನು ಟ್ಯೂಷನ್ ಕ್ಲಾಸ್ ಇತ್ತು ಸ್ಟಡಿ ಅವರ್ ಅಂತ? ..
ಹಾ! ..
ಹೋಗ್ಬೇಕ ಅಲ್ಲಿ ಸರ್ ಕರೀತವ್ರೆ ಫೋನ್ ಮಾಡಿಬಿಟ್ಟು ಹಲೋ ಅಕ್ಕ ಅಂತ ಅಂದ್ಲು. .. ಏ ಇರೋದು ಇರೋದು ಸ್ವಲ್ಪ ಬಿಸಿದ್ದೀನಿ ಅಂದರೆ! .. ಹ್ಮ ಪಟ್ಟಂತ ಕಟ್ ಮಾಡ್ಬಿಡ್ಲಿ ಏನು ಉಸಿರೆ ಬಿಟ್ಟಿಲ್ಲ. .. ಹಂಗಂದ್ರೆ ನನಗ್ ಹೆಂಗ್ ಅನಿಸುತ್ತೆ ಹೇಳು? ..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
ಹ ಏ ಸಮಸ್ಯೆ ಇದೆ ಅ ಹಂಗು ಕಟ್ ಮಾಡುಬಿಟ್ರೆ ನಾ ಹೆಂಗ್ ತಿನ್ಕೊಬೇಕು? ..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
ಹಾಯ್ ಏನೋ ರೂಡಗಿ ಬಿಹೇವ್ ಮಾಡ್ತಾಳಪಾ ನೀನೂ ಫ್ರೆಂಡ? .. ಹೂ ಆಮೇಲೆ ಅಮೌಂಟ್ ಮೆಸೇಜ್ ಹಾಕಿದ್ಲ ಏನು ನಂಗೆ. .. ಇದು ರೀಚಾರ್ಜ್ ಬೇರೆ ಇದ್ದರ್ಲಿಲ್ಲ! ಇನ್ನು ಹೊಸಬರು ಯಾರನ್ನ ಕೇಳಕ್ ಆಗುತ್ತೆ ಹೋಗ್ಬಿಟ್ಟ. .. ನೀವು ಹಾಟ್ಸ್ಪಾಟ್ ಆನ್ ಮಾಡಿ ಅಂತ ಕೇಳಕೆ ಆಯ್ತದ ವೈಫೈ ಬೇರೆ ಇಲ್ಲ ಇನ್ನ. .. ಇಲ್ಲ ಇಲ್ಲ ಅದೊಂದು ಸಮಸ್ಯೆನಾ! ನನ್ನ ಹತ್ರ ಕರೆ. .. ಏನೋ ನೆಟ್ ಇದ್ರೆ ಮಾತ್ರ ಯೂಸ್ ಮಾಡ್ಕೋಬೋಹುಧು! ಅಂದ್ರ ಬೆರೆಯವರನ ಹೆಂಗು ಕೇಳಕ್ ಆಗುತ್ತೆ? ..
ಅಂದ್ರೆ ಈ ಫೈಜಿ ತಗೋಬಿಟ್ರೆ ಬೆಟರ್ ಆಗುತ್ತೆ ನಿಮ್ಗೆ! ..
ಅದೇ ಅದೇ ಆದ್ರೂನು ಬೆಳಿಗ್ಗೆ ಅಧ್ಯರೋ ಒಬ್ಬರು ಮೇಡಮ್ ಹತ್ರ ನಮ್ಮ ರೂಮ್ಟೇ ಅವ್ರತ್ರ. .. ಶುರು ನಮ್ಮ ಡೇಟಾ ಖಾಲಿ ಆಗಿದೆ. .. ಆಟ್ಸ್ಬಟ್ ಆನ್ ಮಾಡಿ ಅಂತ ರೀಚಾರ್ಜ್ ಮಾಡ್ಕೊಳೋಕ್ಕೆ ಡೇಟಾ ಹಾಕಿಸ್ಕೊಳೋಕ್ಕೆ. .. ಆನ್ ಮಾಡಿಸ್ಕೊಂಡೆ. ..
ಹಾ ಅದೇ ಏನು ಮಾಡಕಂಗಲ್ಲ ಮಾಡ್ಸ್ಕೊಲೇಬೇಕು? ..
ಥರದದೆಲ್ಲ ಸಮಸ್ಯೆ ಇದ್ದಾಗ ಇವ್ರು ಇವ್ರೇನೋ ಒಂದು! .. ಕಡೆ ಅಡ್ಜಸ್ಟ್ ಆಗ್ಬಿಟ್ಟವ್ರೀ! ಎಲ್ಲರಿಗೂ ಹಂಗೆ ಇರಕ್ಗಗ್ತದಾ ಹೇಳು? .. ಅರ್ಥ ಮಾಡ್ಕೋಬೇಕು ತಾನೇ! ಹಂಗು ಮಾತಾಡ್ತಾಳೆ ಅಲ್ಲ ನಮ್ ಫ್ರೆಂಡ್ ಅಂದ್ರೆ ಹ್ಯಾಂಗ್ ಈತ. ..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
ಹ ಇನ್ನು ಚಿಕ್ಕ ಮಕ್ಳ ಥರನೇ! ಬಿಹೇವ್ ಮಾಡ್ತಾಳೆ ಸ್ವಲ್ಪನು ಅವಳಗೆ ಮೈಂಡ್ ಮೆಚ್ಯೂರ್ ಅನ್ನೋದೇ ಇಲ್ಲ? .. ಹ ಕಷ್ಟ ಇರುತ್ತೆ ನೋಡೋಕ ಮಾಡಿದ್ರೆ ಹೂ ಅಲ್ವಾ? ..
ನೆನ್ನೆ ಒಂದು ಫೋನು ಇದಾಗಿ ಅಕ್ಕ ಆ ಫೋನ್ ಅಂಗಡಿಗೆ ಹೋಗಿದ್ದ್. .. ಡುಮ್ಮಿ ಆ ಫೋನ್ ಅಂಗಡಿಲಿ ಚಾರ್ಜರ್ ಬಿ ಆಮೇಲೆ. .. ಚಾವಂತ ಅಂಗಡಿ ಹೋದೆ ಅವರು ಹಫ್ನ್ ಅವರ್ ಬಿಡ್ಕೊ ಬರ್ತೀನಿ ಅಂದರು? .. ಅವಾಗ ತಡಿ ಇನ್ನೊಂದ್ ಹಾಫ್ ಅನ್ ಅವರ್ ಯಾರೋ ಹೋಗುತಾರೋ ಒಳಗಡೆ ಮನೆಗೆ ಹೋಗ ಮನೆಗೆ? ..
ಹ್ಮ್. ..
ಮನೆಗೆ ಯಾರೋಯ್ತಾರೆ ಸರಿ ಹಿಂಗೆ ವಾಕ್ ಮಾಡೋಣ ಸ್ವಲ್ಪ ಇನ್ನ ಏನುವೈತ್ಹೆ. .. ಈ ರೋಡ್ಲ್ಲಿ ನೋಡೋಣ ಅಂತ ಹೋಗಿದ್ದೀನಿ ಒಳಗಡೆ? .. ಆಮೇಲೆ ದರಿದ್ರ ಮನೆಗೆ ಎಲ್ಲ ಅಲ್ಲೇ ಮನೆ ಕೀ ಹೇಳಾ ಅಲ್ಲೇ ಬಿಟ್ಟುಬಿಟ್ಟಿದ್ದೇನಿ. ..
ಹ್ಮ ಸರ ಏನ್ ಚಾರ್ಜ್ ತಗೊಂಡಿಲ್ಲ ನಿನ್ಗೆ
ಅಯ್ಯೋ ಸರ್ ಗೊತ್ತೇ ಇಲ್ಲ ರಾತ್ರಿ ಹೇಳ್ದ ಹಿಂಗಿಂಗ ಆಯ್ತು ಅಂತ.
ಅಂದ್ರೆ ಕೀ ಸಿಕ್ತಾ ಇಲ್ಲ ಮತ್ತೆ
ಆಮೇಲ ಸಿಕ್ತು ಆ ಫೋನ ಫೋನ್ಂಗ್ಮೇಲೆ ಹತ್ರನೆ ಬಿಟ್ಟಿದ್ದೆ.
ಹ್ಮ.
ಸಿಕ್ತು.
ಹ್ಮ. ಸಿಕ್ಕಿಲ್ಲ ಅಂದಿದ್ರೆ ಆಮೇಲ ಸರಿಯಾಗಿರೋದು ನಿನಿಗೆ
ಹ ಹಬ್ಬ ಮಾರಿ ಹಬ್ಬ ಮಾಡ್ಬಿದೋರು ಇರು ಹೊರ್ಗಡೆನೇ
ಹಾ ಮ್ಯ
ಹ್ಮ ಹ್ಮ ಮತ್ತೇನು ಅಂತ ಕೆಲ್ಸ ಮಾಡ್ತಾರ ಯಾರಾದ್ರು ಹ್ಮ ಹ್ಮ ಎಂತ ಕೆಲ್ಸ ಮಾಡಿಯ ನೋಡ್ ಹ್ಮ.
ಇದಾದ್ಮೇಲೆ ನೆಕ್ಸ್ಟ್ ಇದು ತರ್ಟಿ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ಬೇಕಕ್ಕಾ.
ಏನು ಏನ ಏನು.
ಇದ ತರ್ಟಿ ಕಾಲ್ಸ್ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ಬೇಕು.
ಗೊತ್ತಿಲ್ಲ ಅವ್ರೇನ ಟಾಸ್ಕ್ ಏನಾದ್ರೂ ಅವರೇ ಕೊಡ್ತಾರ ಅಝೈನ್ ಮಾಡ. ತರ ಏನು ಅದೇನೋ ಟೆಕ್ನಿಕಲ್ ಇಶ್ಯೂ ಬರ್ತಿದೆ ಅಂತ ನಂದು ಟ್ರಾಸ್ಕ್ರಿಪ್ಷನ್ ಇತ್ತದು. ಆ ಮೊನ್ನೆ ಒಂದ ಸ್ವಲ್ಪ ದುಡ್ಡು ಬಂದಿತ್ತು ಅದೇನು ಪ್ರೋಸೆಸ್ಸಲ್ಲೇ ಐತೆ. ಸಾವಿರ ರೂಪಾಯನು ಸಾವಿರ ರೂಪಾಯಿ ಸಮ್ಥಿಂಗ್ ಎಷ್ಟು ಬಂದಿದೆ. ಹ ಅದಿನ್ನು ಪ್ರೋಸೆಸಲ್ಲ ಐತೆ ಅದಾದ್ಮೇಲೆ ಆ ಹ್ಮ್ ಅವರೇ ಟಾಸ್ಕ್ ಕೊಡ್ಬೋದು ಅಂದ್ಕೊಂಡಿದ್ದೀನೀ ಗ್ರೂಪಲ್ಲಿ ಇಲ್ವಾ.
ಇದ್ದೀನಿ.
ಇದೀಯಾ.
ಹಾ ಇದ್ದೀನಿ.
ಅಂತ ಅಂದ ಐತೆ ನೋಡು ಅದ್ರಲ್ಲ ಇದಿಯಾ. ಹ ಅದ್ರಲ್ಲಿ ಡಿಸ್ಕಶನ್ ನಡತಾ ಇರ್ತೈತ್ ನೋಡು ಅವಾಗ ಅವ ಚರ್ಚೆ ಮಾಡ್ತಿರ್ತಾರೆ. ಟಾಸ್ಕೋಕ ಆಸೈನ್ ಮಾಡಿ ನಮಗೆ ಈ ಟಾಸ್ಕ್ ಬಂದಿಲ್ಲ ಅಂತ ನೀನು ಫೋನೋ ಫ್ರೆಂಡ್ ಅದು ಮುಗದ್ಮೇಲೆ ಆ ಅವ್ರ ಹಾಕಿದ್ರೆ ನೋಡು ಇಲ್ಲ ಅಂದರೆ ನೀನೇನೆ ನಂಗೆ ಈ ಥರ ಟಾಸ್ಕ್ ಬೇಕು ಅಂತ ಒಂದ ಮೆಸೇಜ್ ಹಾಕು ಅವಾಗ ನೋಡಿಬಿಟ್ಟ ಹಾಕ್ತಾರ ಅವ್ರೇ.
ಈ ನಂಬರ್ ಹಾಕುದ್ರನಾ
ಹ್ಞೂ ನಂಬರ್ ಹಾಕ್ಬಿಟ್ಟ ಮೆಸೇಜ್ ಹಾಕು ನಿಂಗ ಯಾವ ಟಾಸ್ಕ್ ಬೇಕು ಅಂತ. ಫೋನ್ ಅ ಫ್ರೆಂಡ್ ಮತ್ತೆ ಬರಲ್ಲ ತಗೋ. ಈತ್ತಗೋ ಏನೋ ರೆಕ ರೆಕಾರ್ಡಿಂಗು ರೆಕಾರ್ಡಿಂಗು.
ಹಾ ಪುನ
ರೆಕಾರ್ಡಿಂಗ್ ಬರಲ್ಲ ಬರಲ್ಲ ಒಂದೇ ಸಲಿ ಬರೋದ ಅಷ್ಟೇ. ರೆಕಾರ್ಡಿಂಗ್ ಕೇಳು. ಇಲ್ಲಾಂದರೆ ಟ್ರಾನ್ಸ್ಕ್ರಿಪ್ಷನ್ ಕೇಳು ಅದ ಎರಡರಲ್ಲಿ ಯಾವದಾದ್ರು ಒಂದ ಕೊಡ್ತಾರ. ಹ್ಞೂ ಅದೇ ಮತ್ತೆ ಮತ್ತೆ ಊಟ ಮಾಡ್ದ.
ಊಟ ಇವಾಗ ರೈಸ್ ಇತ್ತಿದೀನಿ ಇವಾಗ ಜಸ್ಟ್ ಆಫ್ ಮಾಡದೆ.
ಏಕೆ ಇಷ್ಟತಲ್ಲಿ
ಇವಾಗ ಇಟ್ಟ ರೈಸ್ ನಾನ್ ಮಧ್ಯಾಹ ಟೈಮೇ ಊಟ ಮಾಡ ನೋಡಲ್ಲ ಬಟ್ ಇವತ್ತು ಕೆಲಡಗೇಕಿ ಮೇಲ್ಗಡೆಗೆ ಸುತ್ತಾಡಿ ಸುತ್ತಾಡಿ ಹೊಟ್ಟೆ ನೋವು ಹೊಟ್ಟೆಸತೈತಿ ..
ಹಾಂ ಇದಕ್ಕೆೇ ಏನು ಕೆಲಸ ಮಾಡ್ತಿದ್ದೆ? ..
ಇವತ್ತು ಮನೆ ಕೆಲ್ಸ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕದು! ..
ಹಾ ಹಾ ನಿಮ್ಗೇನು ನೀರಿನ ತೊಂದರೆ ಇಲ್ಲ ಅನ್ಕೋತೀನಲ್ಲಾ! ..
ಹ್ಮಇವರದು ಏನು ತೊಂದ್ರೆ ಇಲ್ಲ! .. ಇನ್ನು ಏನ್ನ್ ನಿರುದು ಏನು ತೊಂದರೆ ಇಲ್ಲ ಏನ್ ಆತರ ಏನ್ ಪ್ರಾಬ್ಲಮ್ ಇಲ್ಲ. ..
ಹ್ಮ. ..
ನಿರುದ್ಹು. ..
ಹ್ಮ್ ಹ್ಮ. ..
ಏ ಈ ಈ ಸಂಡೆ ಇದು ಊರಿಗೋಯ್ತೀರಾ? ..
ಇಲ್ಲ ಹ. ..
ಇದು ಊರಿಗೆ ಅಂತೀನಿ ಪಿ ಜಿ. ಗೆ ಹತ್ರ? ..
ಹೋಗ್ಬೇಕು ಬಟ್ ಕ್ಲಾಸ್ ಹಾಕಿದ್ದಾರೆ ಅದು ಮುಗಿಸ್ಕೊಂಡು ಹೋಗೋಣ! ಅಂತ ಇನ್ನು ಹಂಗೆ ಅನ್. .. ಒಂದು ತಕೊಂಡು ಹೋಗು. ..
ಕ್ಲಾಸ್ ಹಾಕಿದಾರ ಸಂಡೆ ಮಕ್ಳೆಲ್ಲ ಬರ್ತಾರ ಅವತ್ತು? ..
ಹೂ ಬರಬೇಕು ಮೂರು ಮೂರು ನಾಲ್ಕು ನಾಲ್ಕು ಲಕ್ಷ ದುಡ್ಡು ಕಟ್ಟಲ್ವ? .. ಬರ್ತಾರೆ? .. ಅಂದ್ರೆ ತುಂಬಾ ಜನ ಬರಲ್ಲ ಕೆಲವರು ಬರ್ತಾರೆ ಯಾರು ಬರ್ತಾರೆ! ಅವರಿಗೆ ಬೆನಿಫಿಟ್ ಯಾರು ಬರಲ್ವೋ ಅವ್ರಿಗೆ? ..
ಸಂಡೆ ಅಂದ್ರೆ ಸ್ವಲ್ಪ ಪ್ಲಾನ್ಸ್ ಗಳು ಇಟ್ಕೊಂಡಿರ್ತಾರೆ ಪೇರೆಂಟ್ಸ್ಗಳು. ..
ಕೆಲ್ಲುಬೇಕುಅಲ್ಲ. .. ಅವರು ಬಂದಿಲ್ಲ ಅಂದರೆ! ನಮಗೇನ ಆಗಬೇಕು ಬರೋವ್ರರಿಗೆ ಮಾಡಿ ಅಂತಾರೆ ಅಷ್ಟೇ. .. ಇಲ್ಲಾಂದರೆ ಅವತ್ತು ಅಬ್ಸೆಂಟ್ ಆಗ್ತಾರೆ ಆತ್ತದೆೇ? .. ಒಂದು ತಿಂಗಳಲಿ ಯಾವುದೋ ಒಂದ್ ಭಾನುವಾರ ಇರುತ್ತಂತೆ ಅದನ್ನೇನೋ ಒಂದು. .. ಸಿ ಎಲ್ ಅಂತ ಕೊಡ್ತಾರಂತೆ ಮುಂದೆ ಯವಾಗ ಗೊತ್ತಿಲ್ಲ? ..
ಹಾ. ..
ಆತರ ಅಂದ್ರು ಅದೇ ಒಂದ್ ತಿಂಗಳಲ್ಲಿ ಒಂದ್ ಭಾನುವಾರ ಡ್ಯೂಟಿ ಮಾಡ್ಬೇಕು? ..
ಹಾ. ..
ಅದನ್ನ ಏನೋ ಯಾವದೋ ಒಂದು ನೆಕ್ಸ್ಟ್ ಮತ್ಲ್ಲೋ ಅದ್ರ ಮುಂದಿನ ತಿಂಗಳಲ್ಲೋ ಯಾವಾಗ ಒಂದು. .. ಟಿ ಎಲ್ ಅಂತ ತೊಗೋತಾರಂತೆ. .. ಅಧಿಯೇನೊ ಏನೋ ಇವ್ರದ್ದು ಇವ್ರ ಸಿಸ್ಟಮು ಇವ್ರಿಗೆ ಅರ್ಥ ಆಗ್ಬೇಕು ನಮಗಂತ ಅರ್ಥ ಆಗೋಲ್ಲ. ..
ಹ್ಮ ಏನ ಮಾಡಕ್ ಆಗಲ್ಲ! ಒಂದ್ ಬೇ ಒಂದ್ ಅಡ್ವಾಂಟೇಜ್ ಇದ್ರೆ ಡಿಸ್. ..
ಹೌದು ಕರೆಕ್ಟ್! ಸರಿ ಸರಿ ಹಾ ಕರೆಕ್ಟ್ ಹಂಗೆ? .. ಹೇ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಕಡೆ ನಂಗೆ ಅಡ್ವಾಂಟೇಜೇ ಬೇಕು ಅಂದರೆ ಬರುತ್ತಾ? ..
ಹೌದು. ..
ಹೂ ಬರಲ್ಲ ತಾನೇ. ... ಅದಕ್ಕೆ ಆ ಥರ ನಾನು ಏನೋ ಮಾತಾಡಲ್ಲ ಸುಮ್ಮನೆ. .. ಹೌದು ಮೋಧುಮೋಧಲ್ಲೇ ಮತ್ಹ್ಯಾಡು ಬಿಟ್ರೆ ಇವ್ರೇನಪ್ಪಾ ಹಂಗೆ ಅನ್ಕೊಡ್ತಾರೆ ಅಲ್ವಾ? ..
ಹೌದು ಈ. ..
ಸುಮನೆ ಹ್ಮ್ ಅದೇ ಮತ್ತೆ ಸುಮ್ನೆ ಅವ್ರು ಹೇಳಿದಾಗ? .. ಲೋನ್ನ ಇಲ್ಲ ಅಂತ ಹೇಳಲ್ಲ ಆಯ್ತು ಆಯ್ತು ಅಂತ ಹೇಳುತ್ಹಿನಿ ಅಷ್ಟೇ. .. ಹ್ಮ್. .. ಅವರು ಡೀನ್ ಮಾಮ್ ಹೇಳ್ತಾ ಇದ್ರು ಮಾಮ್ ಈ ವಿಲ್ತೇಕ? .. ನೀವು ಭಾನುವಾರ ಕ್ಲಾಸ್ ತಗೊಳ್ಳಿ! ಅಂತ ಅಂದರು ಈ ಭಾನುವಾರ ಹಾಕಿ. .. ಹಾಕಿದೀನಿ ಪ್ರತಿ ತಿಂಗಳು ಎರಡನೇ ಭಾನುವಾರ ಇರುತ್ತೆ ನಿಮ್ಗೆ ಅಂತ? .. ಸರಿ ಮ್ಯಾಮ್ ಆಯಿತು ಅಂತಂದೆ ಆಮೇಲೆ! ..